ಹಲೋ
ಏನ್ ಮಾಡ್ಯತ್ತಪ್ಪ ಪ್ರವೀಣ.
ಏನಿಲ್ಲಪ್ಪ ಸಿದ್ದು ನೀ ಏನ್ ಮಾಡಾತಿ.
ಏನಿಲ್ಲೋಣ ನಾನು ಸುಮ್ ಈ ಕಡ ಹೊರಗ್ ಬಂದಿದ್ಯ.
ಹೊರಗ ಹೋಗಿದ್ರೆ ಹೌದೌದು ಹ್ಮ್ ಮತ್ತೆ ಎಂತ ಚಾ. ಹಾ ಹಾ ಹಾ
ಅದಕ್ಕೆ ಸುಮ್ನೆ ಯಾವದಾದ್ರು ಒಂದು ಹೊಸ ಜೋಳ ಬಟ್ಟೆ ತೊಗೋಣ ಅಂತ ಬಂದಿದೆ.
ಹೌದೌದು ಹೌದು ಚೆನ್ನಾಗಿತ್ತು ಚೆನ್ನಾಗಿದ್ದಿದ್ದವು.
ಹಾ ಸರ್ಯಾಗಿ ಆಯ್ತಿ ನೋಡ್ಬಕ್. ಹ್ಮ್ ಚಾ ಆಗ್ಯದ ನೋಡ್ ನಿಂದ್.
ನಂದು ಆಗೈತಪ್ಪಾ ಹ್ಮ್ ಹ್ಮ್. ಚಾ ಜೊತೆ ನಮ್ಮಲ್ಲಿ ಇದು ಟೋಸ್ಟ್ ಕೊಟ್ಟು.
ಟೋಸ್ಟ್ ಕೊಟ್ರ.
ನಿಮಗೆ
ನಮ್ ಜೊತೆ ಚಾ ದಾಗ ಇದು ಕೊಟ್ರ ನೋಡು ಬಿಸ್ಕಿಟ್ ಕೊಟ್ರ ಹ್ಯಾಪಿ ಹ್ಯಾಪಿ ಬಿಸ್ಕಿಟ.
ಹ್ಯಾಪಿ ಬಿಸ್ಕಿಟ್ ಕೊಟ್ರ ಹ. ಹ ಹಾ ಅಂದ್ರೆ ಹ್ಯಾಪಿ ಹ್ಯಾಪಿ ಅಂದ್ರೆ ನೀವು ಹ್ಯಾಪಿ ಹ್ಯಾಪಿಗಿದ್ದ ಬಿಡಿ ಈಗ.
ಹ್ಯಾಪಿ ಹ್ಯಾಪಿ ಆಗಿರ್ಬೇಕ ಏನ್. ನಾ ಏನ್ ಇವ್ ಸರ್ಗೋಳ ಬುಡ್ಬೇಕಲ್ಲ ನಮಗೆ ಹ್ಯಾಪಿ ಆಗಿ ಇರಲಾಕ್.
ಎನ್ ಮಾಡ್ತಾರೆ ನಿಮ್ಗೆ.
ಏನಿನ ಆ ಕಾಮಾನಪ್ಪ ಕೊಟ್ರ ಅವಾಗೇ ಓತಿದೆವು.
ಇನ್ನೊಂದ ಎರಡು ದಿನ ಊರಾಗರೆ ಇರ್ತಿದ್ದೆ.
ಇಂವ ಡಿ ಕೆ ಅಂತರ ಫುಲ್ ಭಾರಿ ಭಾರಿ ಮಾಡಂವ ಇಂವ ಎನ.
ಹ್ಮ
ಜಗತ್ನಾಗ ಇನ್ವಂಗ ಯಾರಿಲ್ ನೋಡ್
ಇಲ್ಲ ಹೌದೌದು ಅಂವ ಏನ್ ದೊಡ್ಡ ಕಲ್ಸವ ನಾವ್ ದೊಡ್ ಕೊರಿವೋರ್ ಆಗ್ಬಿಟ್ಟಿವಿ.
ಅವನಿಗ್ ಅವನೆ ಅದು ಅ ಅವ್ನಿಗ ಅವನೆ ಅದು ಆಗ್ಯನ ಅಂವ.
ಹ್ಮ್ ಅವ್ನಿಗ ಅವ್ನು ಅದೆ ಆಗ್ಯನ ನಮಗ ನಾವ ಇದು ಆಗ್ಬಿಟ್ಟಿವಿ ಹ್ಮ ನಾ ತಿಳಕೊಂಡ ಬಿಟ್ಟನ್ ನಾವು ಹುಡುಗುರು ಕಲಿಚೆತ್ ಮಾಡ್ಯನ ಅಂವ.
ಅಂವ ಆಯ್ತ ಅಂವ ನಾವನ್ ಗಾಣಗ್ಯ ಆಯ್ತ ತೇಲಿ ತೀಲಗತ್ತ್ ಬಿಟ್ಟನ್ ನಮಗ.
ಹೌದು ಹ್ಮ್
ಇತ್ರ ಬಂದ ಆಟರ ಹಾಸ್ಟೆಲ್ದಾಗ್ ಬಂದ್ ಫೈನ್ ಹ ಅದು ಮಾಡ್ದ ಇವಂದು ಆ ಡಿ ಕ ಕ್ಯ ಅಂತರ ನಾವ ಕ್ಲಾಸ್ನಾಗ ಇವ್ರಗ್ ಮಾಡಿದೆ ಅವ್ರಗ್ ಮಾಡಿದೆ ಅಂತ ಅವ.
ಹ್ಮ್ ಹ್ಮ್.
ಇಬ್ಬರು ಬಾರಿ ಕಲ್ತ್ ಬಿಟ್ರಿ ಚಡ್ಡಿ ದೋಸ್ತ್ ಸ್ತಗೋಳ ಬಾಳ ಕ್ಲೋಜ ಹ ನೀನ. ಹಾ ಡಿ ಕೆ ಎಂದ ಕ್ಲಾಸ್ ಬಿಡ್ಲಾರ್ದ ಅವ್ನಿಗೆ ಆರಾಮಿಲ್ಲ ಅಂತ ಬಿಟ್ಟ ಅಂತ ಹೇಳ ಹಕನಿ ಅಲ್ಲಿ ಹೆಂಗಂತ ಜೀವ ಅವ್ನಿಗೆ ಏನ್ ಅನ್ಸಬಿಟ್ ಬಿಟ್ಟದ ಗೊತ್ತ ಏನ್ ಡಿ ಕ್ಯಾಗ್.
ಹ್ಮ್ ಹೋಕಾಣತ್ ಮಾಡ್ಯನು.
ಇಲ್ಲ ಇಲ್ಲ ಇ ವಿಕೆಟ್ ಹೋಗಂಗ್ ಕಾಣಾಂಗದಾ ಅಂತ ಕಸಿಂದ ಬಂದ್ ಬಿಟ್ಟಾನ.
ಹ್ಮ್.
ಕಡೆ ತೆಗನ್ ಕದ ಭಾರಿ ಅವರ್ದ ಹ್ಮ ಏ ಬಿರುಸ ಅದ ಮಣಗಂಡ.
ಇದಂಗಗೆ ಒಕ್ಕತ್ರಿ ಕೆೇಟ.
ಇನ್ನು ಅವನಾಗ ಹೊಡಿತಾನ ವಿಕ್ಯಾಡ್ ಬೇಕಾದ್ರೆ ಎದರಿಂದ ವಿಕ್ಯಾ ಹೋಗಬೇಕ ಇದು ಹೋಗಲ್ಲ ವಿಕೆಟ್.
ಇದು ರಾಹೂಲ್ ಡ್ರಾವಿಡ್ ಆಗಿದ್ ರಾಹೂಲ್ ಡ್ರಾವಿಡ್.
ಹೌದೌದು ರಾಹುಲ್ ದ್ರಾವಿಡ್.
ಯಾರ ಮನಸಲ್ಲಿದೆ ಕೇಳೆ ಯಾರನ್ನ ವಿಕೆಟ್ ತೆಗಿಬೇಕ. ಹಾಕಂದ್ ಬಂದ್ರ ಅವ್ರೇ ವಿಕೆಟ್ ಆಗಿ ಹೊಕ್ಕರ. ಇಲ್ಲ ಬಿರ್ಸ ಅದ ಗಾಡಿ ಅದು. ಮತ್ತತ್ ಆಗ್ಲೇ ಬಾದ ಬೇಕತದ ಮತ್ತತ್ ಅವ್ರ ರೊಕ್ಕ ತಿಿಂದೆ ಇವ್ ರೊಕ್ಕತಿಂದೆ ಅಂದ್ರೆ ಹೆಂಗ ಮತ್
ಹ ಹೌದ ಹೌದು ಏನ್ ಮತ್ತ ಏನ್ ಮಾಡ್ತಿವಿ ಬಸ್ ಮಿಲ್ಲದು ನೋಡಿ
ಹಞ ಹ ಆಂ ಎಂಟು ಸ ಎಂಟುನೂರು ರೂಪಾಯಿ ಬರ್ತದಂತಗ ಒಂದು ಲೈಟ್ ಮತ್ತೆ ಒಂದ್ ಪ್ಯಾನಿಗೆ ಏನ್ ಹೇಳ್ಬೇಕಿರರಿ.
ಏನ್ ಹೇಳ್ಬೇಕು ಮತ್ತ ಅದು ಹೌದು. ಒಂದೊಂದ ತಿಂಗಳದ ಏಳ ಲಕ್ಷ ರೂಪಾಯಿ ಏನ ಖರ್ಚ ಮಾಡ್ತಾರ ಅವರು.
ಏ ಏಳ್ ಲಕ್ಷ ಏನ್ ತಿನ್ಸತಾರ ನೀನ್ ಇವರು ನಮಗ. ಹ್ಞ ನೋು ಪಫ್ ಸ್ಟಾರ್ ಓಟೆಲ್ಲ ತಿಂತೀು ಏಳು ಲಕ್ಷ ಎಲ್ಲರು.
ಆರಾಮ ಒಂದ್ ತಿಂಗಳು ಹ್ಮ್.
ಇವ್ರಿಗೆ ಯಾರು ಹೇಳೋರಿಲ್ಲ.
ನಡ್ಸ್ಲತ್ತಾರ ಹೌದೌದು ಹ್ಮ್ ಏನ ಇವ ತೆಗರಾಯಸ್ ಮಾಡ್ತಾರ ಕೂಡ ಹೆಂಗ.
ಏ ತತ್ತಿ ಇರ್ತಲ ಉಪ್ಪಾಗಿರ್ತದ.
ಹೌದೌದ ಅಂದ್ರೆ ಅದು ಮಸಾಲೆ ಗುಪ್ಪ ಹಾಕ್ ಬಿಡ್ತಾರ ಅವ್ರು. ರೈಸ್ ದಾಗ ಉಪ್ಪಾಕಲ್ಲ ಹ ಹಿಂಗಾಗಿ ಇದಾಗಬಿಡ್ತಾವ.
ಹಿಂಗ ಆಗಿ ಅದ ಸ್ವಲ್ಪ ಕೆಟ್ಟ ತದ ನೋಡಿ. ಏನ್ ಹೇಳ ಕೇಳಕ್ ಹೋದ್ರ. ನಿಂದ ರೂಮ್ ನೋಡಕ್ ಬಂದೆ.
ಹೌದೌದು ರೂಮ್್ದ ಪ್ಲೇಟ್ ಇಟ್ಟು ಏನ್ ನೋಡುದು ಬಾಯನ್ ಹಾಕುದದು ಮಾಡ.
ನಾಳೆ ಇಂದನು ಪೈನ್ ಹಾಕ್ ಬಿಡ್ತಾನಾವು ಪಿಕ್ಸಾ. ಪೈನರಿ ಆಗ್ತಾನ ನಿಮ್ಮ ಮನಿಗೆ ಪೋನ ಹಚ್ಚತನ್.
ಹಾ.
ನೋಡಿ ಇಲ್ಲ ಮನ್ನಿ ಅವಾಗ ಈ ಆರ ಈಸಿಗ ಹೋಗಾಗ. ಎಲ್ಲರ ಜೊತಿನೇ ಹೋಗಿ ನಾನು ಪದ್ಯರ ಹಿಂದೆ ಹೋಗಿನಿ. ನಮ್ಮ ಅಪ್ಪಗ ಏನಂತ ನೋಡ್ರಿ ಈಗ ಮತ್ತೆ ಲೇಟ ಆಗಿ ಬಂದ ನೋಡ್ರಿ ಅಂತ ಇವತ್ತು.
ಹ್ಮ್ ಹ್ಮ್ ಹ್ಮ ಏನ್ ಮಾಡ್ತಿ ಹಿಂತಾರ ಇರ್ತಾರ.
ಇಥರ ಆರ ಇಂಥರ ಆರ ಅಂತೆ ನಮ ಹಿಂಗ ಹಿಂದ ಉಳದ ನಮ
ಹ್ಮ್ ಹೌದೌತು
ಇಂತಥವ್ ಜಲ್ದಿ ಹೋಗ್ಬೇಕಕ್ ಹೋಗಲ್
ಜಲ್ಿ ಹೋಗ್ಕ್ ಹೌದು ಹ್ಮ್ ಕೆಲ್ಸ ಮಾಡ್ಸ್ಕೊತನಂದ್ರ ಎಪ್ಪ ಅಣ್ಣ ಅನ್ಬಕ್
ಹ್ಮ ಮತ್ ಕೆಲ್ಸನೋರ್ ವೇಟ್ ಮಾಡಸತ್ನ್ ಕೆಲ್ಸ ಏನ್ ಹೇಳಂಗಿಲ್ಲ ಕೇಳಂಗಿಲ್ಲ
ಏ ಅವದ ಕರೆ
ಏನಾದ ಸು್ ಮಾಡ್ಬೇಕಕ್ಪ್ಪ ಇ ತೋರಿಗೆ
ಮಾಡಬೇಕ ಏನ್ ಮಾಡ್ರಯತಪ್ಪಾ ಒಂದ್ ಹೇಳಂಗಿಲ್ಲಪ್ಪಾ ಎಲ್ಲಿಿಕಾ ಅಂತ ನಾವ್ನಿಗೆ ನಮಸ್ಕಾರ ಮಾಡ್ಬೇಕು ತೋಳ ಎಳ ತೋಳ ಇಳಿಸ್ಬೇಕು
ಆ ಹನ್ಸೆಟ್ ಮಾಡ್ಬೇಕಂತ ನ ಅವಣ ಏನ್ ತಿಳ್ಕೊೊಂಡೇನ್ ನಮಗ
ಹ್ಮ್ ಏನ್ ಮಾಡ್ತಿವಿ ಸಣ್ಣ ಸಣ್ಣ ಹಡು ಊರ್ ಮಾಡ್ಯನಪ್ಪಾ
ನ ಕಡೆ
ಹ್ಮ್ ಹ್ಮ್ ಏನ್ ಒಂದು್ ವಜ್ೆ ಆಐತಾರ ಒಂದು
ಹದು
ಹ್ಮ್ -ಏನು ಇತ್ತ ತಗೋನೋ ಈತ ಹಾರಾಡ್ತಾನ ಹಂಗ ಯಾರು ಬ ಗಜ್ಜು ಕೊಟ್ಟಿಲ್ಲ ಅವನಿಗೆ ಯಾರು
ಹ್ಮ್ ಒಂದ್ ಗಜಿ ಬಿದ್ದ್ರ ಗಜ್ಜಿಮ್ಮ ಆದಂಗ ಆಗಬಿಡ್ತದ ನೀ ಮತ್ತೇನಂತ ನಿಮ್ಮ ರುದ್ರಮೂರ್ತಿ ನೋಡ್ರಿ ಬಸ್ಟ್ ಅಂದ್ರ
ಹ್ಮ್ ರುದ್ರಮೂರ್ತಿ ಭಾರಿ ಏ ಅಂದ್ರು ಅವನುೂರು ರೊಕ್ಕ ತಿಂತಾನಲ್ಲ
ರೊಕ್ಕ ತಿಂತನ್ ಬಿಡು ಅಂದ್ರ ನೀವ್ ಏನಾರ ಮಾಡ್ಕೋರ ಅಂತಾನ
ಂಟ ಮಾಡ್ಕೋ
ಕ್ಾಸ್ಾಗ ಒಂದ್ರ್
ಹ್ಮ್ ಕ್ಲಾಸ್್ದಾಗ ಬರ್ ಬಂದ್ರಿ ಕ್ಲಾಸ್ ಕೇಳ್ರಿ
ಹಾ ನೀ ಏನ್ ಕುಡಿತಿಯ ನಡಿ ಬಾ ಕುಡ್ಯಂಬಾ ಅಂದ್ರ ಬಿಲ್ ನೀನ ೇ ಮಾಡ್ಬೇಕ ನಾವು ಐಟ್ಟೇ
ಹ್ಮ
ಬೇಕದ ಕುಟಿ ಬೇಕ ಅಂಗ್ಿನ ಕರದಿ ಮಾಡ್ರ ನೀ ಒಕಬಟ್ಟ ಬಾನು ಅಂತ ಮನ್ಷ್ಯಾನ ಹ್ಮ ಅದ ಒಂದು ಅದ್ ಏನ್ ಆರಕ್ಸ್ತಾರ ಒಂದ್ ಗಾಡಿ ಅದ
ಹ್ಮ್ ಬಾರಿ ಬರ್ತಾನದ್ರ ಮ್ಯಾಗ ನಾೌದು ಕೆ ಜಿ ಅಬ್ದಾ ರಾಕಿಬಾಯಿ ಬಂದಂಗ ಬರ್ತನ್
ಹ್ಮ ಅದ ಒಂದ ಹಿಂದ ಪೋನ ಇಟ್ಟಗತಾನ
ಎಿಂದ ಪೋನಡ್ಕೊತಾನ ಎಲ್ಲಿ ಬೊತದ ಇನ್ ಸತಿ ಗೊತ್ತೇ ಆಗಲ್ಲ ಅದು
ಬಾರಿ ಮನುಷ್ಯ ಬಿಟ್ರ ಅಲ್ಲೇ ಹೊಡಿತಾರ ನ ಸಿಗರೇಟ
ಗಾಡಿಿ ಮಾಗ ಹೊಡ್ಕೋತ್ ಬರ್ತಾನ ಅವಾನನು ನೋಡಿಲ್ಲ ಅವ್ನ್ ಇದಾಗ ಆಫೀಸ್್ದಾಗ ೋ ತರ ತ
ಅ್ಯ ಯಾರ್ ಹೇಳಾರಾರ ನನಗನೆ
ಹ್ಮ್
ಏನಾರರು ಹೇಳಾ ಹೋದ್ರ ಹಾಕಿ ಬಿಡ್ತ
ಹಾ ಕುಮಾರಸ್ವಾಮಿನೊಬ್ಬನ್ ಕೆಡಸ ಬಿಟ್ಟಾನ
ಆ ಪಾಪ ಅದು ಕುಮಾರಸ್ವಾಮಿ ಮುದ್ದ ಮನುಷ್ಯ ಆದದು
ಅವಕ ಕೆಡಚು ಬಿಟ್ಟಾನ ಕುಡ ಚಟಾ ಕಳಿಸಿು ಬಿಟ್ಟಾನ
ಅದಕ್ಕ ಎಏ ಅಂದ್ರೆ ಎ ಅಂತದ ಬಿ ಅಂದ್ರೆ ಬಿ ಅನಾ ಅಂತಾನ
ಹೌದು ಇಬ್ಬರು ಅವರು ಇಬ್ರು ಕುಚಕ್ಕೂ ಹ್ಮ್ ಹೌದೌದು ಹೌದು ಕ್ನ್ ಎಲ್ಲಾ ಕ್ವನ್ ಕಬ್ಗದನ್ ಹಂತ ನಾವ
ಅಂತದ ಕಯಿ ಕೆಳಸಟ್ರ ಪಾಪ ನ ಅವ
ಹೌದಾ ಒಳ್ಳೇದಾಗಲ್ಲ.
ಏ ಹಾಗಾದಿಲ್ಲ ತರಿ.
ಆಗಲ್ಲ ಆಗಲ್ಲ.
ಹ್ಮ್. ಏನ್ ಹೇಳಕ ಆಗಲ್ಲಪ್ಪ ಏನಾದಾರು ಹೇಳಬೇಕು ಅಂದ್ರ ನಮ್ಮ್ಯಾಗೆ ಬರ್ತ ಮತ.
ಹ್ಮ ಹೌದೌದು.
ಯಲ್ಲಪ್ಪ ನೋಡಿ ಯಲ್ಲಪ್ಪ.
ಯಲ್ಲಪ್ಪ ಬಾರಿ ಮನುಷ್ಯಾವ ಹ್ಮ್ಮ್. ನೀನ್ ಮಾಡ್ತೀ -ಹ್ಮ -ಹ್ಮ್
ಹೊರಗ ಬರತ್ಯ ಬಾ ಹೆಂಗ.
ನಮ ನಮ್ಗೆಲ್ಲಾ ಒಂದೊಂದ ಮಾರ್ಸ್ ಬಿಡಿದ್ವು ಪಾ. ಎಂಟು ಒಂಬತ್ತ ಆಕ್ಯಾನ.
ನೋಡ ಗಾ ಅಂತವರ ಬೇಕ ನಮಗ ಸರಗಳು. ಮತ್ತ ರೊಕ್ಕ ಬೇಡ ಏನು ಬೇಡ ಅವ್ನಿಗೆ. ಅವ್ನಿಗೆ ಬ್ಯಾನಿ ಆದ್ರಿ ಅವ್ನಿಗೆ ಗೋತ್ತದ.
ಹ್ಮ್ ಬ್ಯಾನಿ ಐತಿ ಅವನು ಇದು ಅದಾನ.
ನಾವ ಬಿ ನಾವ ಏನು ಮಾಡಿ ಹೊಂಟಿವಿ ಅದೇ ಮಾಡಿ ಬಂದಾನ ಮೊದ್ಲ.
ಹ್ಮ್ ಅದೇ ಮಾಡೇನ ಅವನು ಗೊತ್ತಾದ ಅವನಿಗೆ.
ಎಲ್ಲ ಗೊತ್ತದ ಹುಡುಗುರಿದ ಪರಿಸ್ಥಿತಿ ಆಗ್ತಾನ ಅವ. ಇವ್ರಿಗೆ ಇಲ್ಲ ಇವರಿಗೆ ತಿಂಡಿ ಆದ ಇವರದ. ಏ ಅವ ಮುಂದಿನ ಬಡವ ಇರ್ಲಿ ಶ್ರೀಮಂತ ಇರ್ಲಿ. ನನಗೆ ಇಟ್ಟು ಬೇಕು ಇಟ್ಟು ಕೊಡು ಇಲ್ಲ ನನ್.
ಹೌದೌದು ಹ್ಮ್ ಸ್ವಲ್ಪ ವಿದ್ಯಾರ್ಥಿಗಳುದು ಅರ್ಥ ಮಾಡ್ಕೋಬೇಕು. ಕೊಡ.
ಏ ಇವ್ರ ಯಾರು ಅರ್ಥ ಮಾಡ್ಕೊತಾರಿ ಏ ನೌನ ಎಲ್ಲ ಅರ್ಥ ಮಾಡ್ಕ. ಹೋಕವಾ.
ಮಕ್ಕಳು ಅಲ್ಲ ಇವರು.
ಮಂದಿ ಜೀವ ಹೊಡ್ಯಾರ ಅವರು ಮಂದಿ ಜೀವ ಹೊಡಿತಾರ ಇವರು ಬಿಟ್ರ.
ಹೌದ ಹೌದು ವಿದ್ಯಾರ್ಥಿಗಳು ಸ್ವಲ್ಪ ಕಷ್ಟ ಇರ್ತದಪ್ಪ ಹೌದೌದು ಹ್ಮ್ಮ.
ಹ್ಮ್.
ಹ್ಮ್ ಮತ್ತ ಏನಿಲ್ಲ ನೋಡ್ಪಾ ನೀನ ಹೇಳಬೇಕು.
ಊಟ ಆಯ್ತಾ.
ಊಟ ಇನ್ನ ಈಗ ಏಳು ಏಳುಕ ಆಗತ ಊಟ.
ಏಳ ಕ.
ಕಲಸ ಮಾಡತಾರ ನಂಬಲಿ.
ಎಗ್ಗ್ ರೈಸ್.
ಹ್ಮ್.
ನೋಡಮ್ಮ ಹೆಂಗ್ ಮಾಡ್ತಾರ ಹೇಳಕತಿ ಫೋನ್ ಹಚ್ಚಿ ಮಾಡ್ದಾರ ಹೇಳತಾರೆ.
ಹ್ಮ್ ಚ ಹೇಳ್ತಿನತ ಮತ್ ಬಾಳ ಎಗ್ ರೈಸ್ ಗೆ ಬಾಳ್ ಬಡದಾಡತರಪ್ಪ.
ಏ ನೌನ ಒಂದ ದಿನ ಬಡದಾಡಿನಿ ನೋಡಪಾ ಸುಳ್ಳ ಯಾಕ ಕೇಳಿ.
ಹೌದಾ.
ಏ ಲಾಸ್ಟಗ್ ಹೋಗ್ತೀನಿ ಹೆಂಗಿದ್ರ ಮನಾರ್ ತತಿ ಉಳಿದು ಇರ್ತ ಹರಸಿಕೊಂಡು. ಇನ್ನೊಂದು ಆಯ್ಕೊಂಡು ಬರ್ತನ ಏ. ಅದು ಇವು ಹೋಗಿ ಸಾಯಪಕಿ ಯಾವನ ಉಸಿರುಗಟ್ಟ.
ಹ್ಮ್ ಮ್ಯಾಲ ಅನ್ನಾನ ಚಲ್ತಾರಪ್ಪಾ.
ಮ್ಯಾಗ ಅನ್ನ ಚಲದ ಏನು ಯಾವ ತೇಲಿ ಸುಟ್ಟುವ ಅಂದ್ರ ಕೂದಲ್ ಎಗರಾವ್ ಯಾಕ ಅವೆಲ್ಲ.
ಹ್ಮ್ ಚಲೋ ಅವೆಲ್ಲ ಬರಾಬರಿ ಹ್ಮ್. ಲಾಸ್ಟ್ ಹೋಗಿ ಹಾಕೊಂಡು ಬರೋದು ಚಲೋ.
ಹ್ಮ್ಮ್.
ಸಾಲಿಲ್ಲಾ ಹೋಗಿ ಹೆಳ್ದ್ರೆ ಆಯ್ತವ್ರಿಗೆ ಸೀನಿಯರಿಗೆ
ಹ್ಮ್
ಅವರು ಲಾಸ್ಟಿಗೆ ಕೊಟ್ಟೆ ಕೊಡ್ತಾರ ಅವ ಲಾಸ್ಟಿಗೆ ಹ್ಮ್ ಎಲ್ಲ ಮನೆರ್ ತೆಕೊಂದ್ ಇಟ್ಕೊತ್ತಾರ ಅವರು ಬಾಳ
ಹ್ಮ್ ಮ ಹೌದು ತಕೊಂಡ್ ತಕೊಂಡ್ ಇಟ್ಕೊಂಡಿರ್ತಾರಲ್ಲ ಮೊದ್ಲೇ ಅದನ್ನೇ ಕೊಡತ್ ತ್ತರ ನಮಗ ಹೌದು ಗುಮ್ಮನಗುಸ್ಕ ಹ್ಮ್ ಹ್ಮ್
ಮನಾರ್ ಹೆಚ್ಚಿ ತಕೊಂಡ್ ಇಟ್ಕತ್ತಾರ ನೋಡಿ ಇಲ್ಲ ಇವಾಗ ಎಟ್ರಿ ತೋರ್ಸ ಕೊಟಾರ ಲಾಸ್ಟಿಗೆ ನಮ್ಗ
ಹ್ಮ್
ಹತ್ ಹತ್ ಕೊಟಾರ ನೋಡ್
ಹತ್ ಅಂದ್ರ ಯಾರು ಇಲ್ಲಲ್ಲ ಈಗ
ಹ್ಮ್
ಹ್ಮ್ ಕೊಟ್ಟ್ ಬಿಡ್ತಾರ
ಓಯ್ ರೂಂದಾಗ ಇಟ್ಕಕೊಂತಾರೋ ನಿನ್ನ
ರೂಮ್ ಇಟ್ ಹೋತಾರ ಅವರು ರೂಮ್ ನೋಡಿ ಇಲ್ಲ ಚಾ ಚಾದು ಒಂದೊಂದು ದೊಡ್ಡ ದೊಡ್ಡ ಇದು ತುಂಬಕೊಂಡು ಹೋಗ್ತಾರ
ಹೊಯ್ ತುಂಬಕೊಂಡ್ ಹೋಗಿ ಏನ ನೀರ್ ಕುಡ್ದಂಗ ಕುಡಿತಾರ ಏನ್ ಮಾಡ್ತಾರ ಒಂದು ತಿಳಿಯಲ್ಲ
ನಮ್ಗ ಒಂದೊಂದು ಕಪ್ಪ ಇಲ್ಲಿ ಸಾರುದಿಲ್ಲಪ್ಪಾ ಹ್ಮ್ ಆಯ್ತು ಮತ್ ಹಚ್ಚೇತೀನಿ ಹ ಹ ಹಚ್ಚೇತೀನಿ ಈಗ
ಹಾ
ಇಡ್ಲಾ